ಇ ನೀನ್ ಎಷ್ಟಾಗ್ಯ ಉಟ್ಟ ಟಾಸ್ಕ್ನ ಅಂದು ಟ್ವೆಂಟಿ ಸಿಕ್ಸ್ ಅಯ್ಯವು
ನಂದು ಇ ಈಗ ಮಾತಾಡತ್ತೇನ್ಲ ಇ ಟ್ವೆಂಟಿ ಸಿಕ್ಸ್
ಹಾ ಅಂದ್ರೆ ನಾ ಇನ್ನ ನಾ ಇನ್ನ ನಾಕ್ ಮಾತಾಡ್ಬೇಕ ಈಗ
ನಾನು ಲೀಪಾ ಇನ್ನ ನಾಲ್ಕು ಮಾತಾಡ್ಬೇಕು
ಯೌ್ವಾ
ಭಾಳತಲ್ಲಿ ಬನ್ ಐತಿ
ಒಮ್ಮೆ ಇಪ್ಪತ್ತು ಕಾಲನರ್ಮತಿ ಹಿಂಗಗೆ ಆಗುವುದದು
ಹ್ಮ್ ಅವಾಗವಾಗ ಮಾತಾಡ್ಕೊಂತ ಇಲ್ಲ
ಹಾ ಹಾ
ಇದು ಸಿಲೆಬಸ್ ಕತೆ ಮಾಡತ್ತೆ
ಮೆ ಕುದು
ಮುಗಸೋದ.
ಹ್ಮ್.
ನಿಂಗೆ ಅಕ್ಕದ್ ಯಾವ್ದಾದ್ರು ಒಮ್ಮೆ ಮಾಡಿದ್ರ.
ಹೌದ್ ಮತ್ತ ಏನಾದ್ರುನು ಹಿಂಗಗೆ ಹಾಕದು ಕುತ್ಗಿಭರಣ ಮಾಡಿದ್ರ.
ಅದ ರೂಢಿನ ಆಗ ಬಿಟೈಟ್.
ಎಲ್ಲಾನು ಹಿಂಗ ಮಾಡ್ತೀವಿ ನಾವ ಮುಂದ ಏನತ್ತಿನ.
ಹ್ಮ ಅವ್ರ ಇಲಿಪ್ಪಾ.
ಮತ್ತ ವಾ.
ಮತ್ತ ಹೇಳಬೇಕ ನೀನ.
ಹ್ಮ್ ನೀನ ಹೆಬ್ಬೇಕ್.
ಏನ್ ಹೇಳ್ರಿ ನಾನಾ.
ಅಕಿ ಶ್ರೇಯಿಗ ಹ ಚಲೆ ಲೆ ಕಾಲ್ ಅಂದ್ಯಾ ಇವತ್ತ.
ಹಾ.
ಅವ್ರ ಸೀನಿಯರ್ ಎಲ್ಲರೂ ವೋಗ್ಯಾರತ್.
ಎಲ್ಲಿ.
ಮುಗಿತ ಅತ ಅವರದ.
ಅಂದ್ರ ಕಾಲ್ ಟಾಸ್ಕ್.
ಇಲ್ಲ. ಇದನ್ನೇ ಮುಗ್ದೈತ ಅತ ಅವರದ.
ಓ ಎಕ್ಸಾಮ.
ಹ್ಮ್.
ಮತ್ತೆ ಈಗ ದೂದ್ ಸಾಗರ್ ಯಾರ್ ಜೊತೆ ಹೋಗಕಳಲ್ಲ.
ಯಾ ಯಾರಿಗ ಗೊತ್ತ ವಾ.
ಭಾರಿ ಅಡಾಡ್ತಾರ ಬಿಡ್ವ ಅವರು.
ಯವ್ವ ನಮ್ಗ ಏನ್ ಇಲ್ವಾ ಅಡ್ಡಾಡದು್ ಹಂಗ.
ಹ್ಮ್್ಮ್.
ಈ ಸಲ ಮೈಸೂರ ಒಂದ್ ಹೋಗ್ಬೇಕತ್ ಮಾಡಿನಿ ಏನತಾರೆ ಇವತ್ತು. ನಾ ಅನ್ಕೊಂಡಿದ್ದೇನನು ಆಗುದೇ ಇಲ್ಲ ಅದಕ್ಕೆ ನ ಏನುೂ ಅನ್ಕೊಳ್ಳುದೇ ಇಲ್ಲ.
ಇಲ್ಲಾ ತಗೋಲೆ ಪಾ.
ಅಷ್ಟು ನೀನ ಅನ್ಕೋ ಬೇಡಾ.
ಹ್ಮ.
ನಾ ಯಾವ ಗೇಮ್ ಆಡಾತ್ತೇನ ಗೊತ್ತೇನಾ.
ಯಾವ್ದಾಡಾತಿ.
ಇದು ಕಲರ್ ಕಲರ್ ಸಣ್ಣ ಪಾಪಗಳೊಳಗೆ ಮಾಡೋದ.
ಹವಾ.
ಯಾವಾಗು ಹಿಂತ ಗೇಮ್ಸ್ ಆಡಿಲ್ಲ ಲೆ ಪಾ ನಾ ಹೋಲ್ಸ್ ಅಸಯ್ಯ.
ಹಿಂಗ್ ಕಲರ್ ಕಲರ್ ಮ್ಯಾಚ್ ಮಾಡೋದಂ
ಸ ನೋಡ್ಗುರ್ಗಿರಂಗಿಲ್ಲ ಒಂದ್ ಕಲರ್ ಆದ್ಮೇ ಒಂದ್ ಕಲರ್ ಹಾಕಿ ಹಾಕ
ಹ್ಮ ತಾತ.
ಹಾ.
ಹ್ಮ ದ ಬೇಬಿ ಗ್ರೀನ್ ಶಾರ್ ಪಾಲಂತ.
ಓಹೋ ಇಂಗ್ ಐತೆನ
ಹ್ಮ್
ನಾವ್ ರಗಡ್ ಶಾರ್ಪ ಇರ್ತೀವಲ್ಲಾ.
ನೋಡ್ನಿ ಹೆಂಗಾಗಿ.
ನಾವರ ಬಾಳ ಆಡ್ಬೇಕ್ಕದ್ ಬಿಡವಾ.
ಅದ ಅಂತೆ ಹೆವಿ ಆಗ್
ನನಗರ ಗೊತ್ತೈತ್ತು ಡೊಂಬ್ಯಾಸ್
ಈ ನಂಬರ್ ಡಂಬ್ -
ಹೆವ್ವ
ಜೆಂಡ್ರರಿ ಡಂಮ್ಸ್.
ಫೋನ್ ಚಾರ್ಜ್ ಹನ್ನೊಂದ್ ಆಯ್ತ್.
ಹ್ಮ್
ಫೋನ್ ಚಾರ್ಜ್ ಹನ್ನೊಂದ್ ಆಯ್ತ್.
ಹೌದ
ಏನ್ ಕಾಲ್ ನಾಳೆ ಮಾತಾಡು ಮಾಡ್ಲಿ ಮುಂಜಾನೆ.
ಹ್ಮ್
ಸರಿ
ಹ್ಮ್ ಇದು ಮುಗ್ಸಣಗಿದಿಟ್ಟ.
ಹಾ
ಇನ್ನು ಎಷ್ಟ ಆದಂಗಕ್ಕವ ಆಮ್ಯಾಗ್ ನೋಡ್ ಹೇಳ್ಲಿ ಎಷ್ಟ್ ಟಾಸ್ಕ್ ಉಳಿತವ್ ಇನ್ನು ಇನ್ನ.
ಹಾ ಹಾ ಹೇಳ್
ಹ್ಮ್ ಮತ್ತ ಗಿಡ್ಡಿ ಏನಂತಿ.
ಮತ್ತೆ ಏನ್ ಐತಿಪ್ಪ.
ಹ ಎವ್ವ ತಾಯಿ ಸಾಕಾಯ್ತು ಅವ ನನಗ.
ಹ್ಮ್ ಹ್ಮ್ ನಂಗ ಬಾಳ ಮಾತಾಡೋಣ ಸಾಕಕ್ಕಿ ಒಂದು ಟೈಮ ತನಕ ಚೊಲೋ.
ಹಾ ಹಾ ಮತ್
ಹೌದೌದು ಹಾ
ಮತ್ತ ಏನ್ ಹೇಳ್ಬೇಕ.
ನನ್ ಗೇಮ್ ಅಡಾತಿನಿ ಇದುನ್ನ.
ಹ್ಮ್
ನೋಡ್ದಂಗೆ ನೀ ಹೇಳಿದಿ.
ಹೌದಿಲ್ಲ.
ಇಲ್ಲ ಪಕ್ಕಾನೆ ಎಷ್ಟ್ ಮಾತಾಡ್ತಿರ್ಲಿಲ್ಲ.
ಹಾ ಹಾ ಹೊಯ್ಕತ್ ಕುಂದ್ರುತಿದ್ದಿ ಮತ್ತ ಮತ್ತ ಮ ತದ್
ಹ್ಮ್ ಇಬ್ರು ಅವ್ರೇ ಅದೆೇವನು.
ಹೌದು ಬಿಡ.
ಮತ್ತ್ ಮತ್ ಅನ್ಕಂದಕೊಂಡ್ರ ಅವ್ರನ
ಅ ಹೇಳೇ ಮಾತಾಡದು
ಹ್ಮ್
ಹನಿತೆ ನಿಮ್ಮ ಅಕ್ಕ ಎಲ್ಲಿ ಇರ್ತಳ್ಳಿ ನಿಮ್ ಅಕ್ಕ ಇಲ್ಲಿ ಇರ್ತಾಳೆ
ಬೆಂಗಳೂರು
ಹ್ಮ್ ಅಲ್ಲಿ ಅಲ್ಲಿ ನ್ ಮಾಡ್ದ ಜಾಬ್
ಹಾ ಜಾಬ್ ಮಾಡ್ತಾಳ
ಅಲ್ಲಲ್ಲಿ ನಿಮ್ಮ ಅಕ್ಕ ಅಲ್ಲೇ ಬೆಂಗಳೂರಿಗೆ ಇರ್ತ ಅಂದ್ರೆ ಒಂದ್ ದಿನಾನನು ಗೊತ್ತೇ ಇಲ್ಲ ಗಡಿ ಇಲ್ಲ ಇನ್ನ ಕಡೆ
ಹಕ ಬಾಳ ದೂರಕೈತ್ಲಿಪ್ಪಾ
ಯಾವ್ ಏರಿಯಾ
ಅಕ್ಕಿ ಕಾಡು ಬೀಸನು ಹಳ್ಳಿದಾಗಿ ಇರ್ತಾಳ
ಏ ಅಪ್ಪು ಎಲ್ಲ್ದೇವ ಕಾಡನೇಲಿತೆ ಅನ್ನೋದು
ಇಲ್ಲ ಅದು ಬಿ ಟಿ ಎಮ್ಮ ಮಾರುಥಳಿ ಅಂತ
ಹಾ ಗೊತ್ತಾಯ್ತು
ಹ್ಮ್
ಇಲ್ಲ ಇಲ್ಲೊಂದು ಆಂಜನೇಯ ಟೆಂಪಲ್ ಇತ್ಲಾ ಬಾಳ್ ನಮತಾರ್ ಗೊತ್ತ ತೋದುು
ಹ ಟೆಕಿ ಗಣಪತಿ
ನ ಹುಚ್ಚಿ ಗಣಪತಿ ಎಲ್ಲ ದೊಡ್ಡದೊಂದು ಹಾ
ಹಾ ಗೊತ್ತ ಗೊದ್ ನಮ್ಮ್ ಅಕ್ಕ ನ ಹೋಗ್ಕ್ಕಾಳೆ ಶನಿವಾರ
ಹ್ಮ ಬಾಳ ಜನ ಹಕ್ಕಾರಲ್ಲಿ
ಹೌದು
ಮಹತ್ವ ಹಾ ತ ಅಂತ
ಮತ್ತು ಏನ್ ಅನ್ನಂಗಲ್ಗಂಗ ಗೊತ್ರನಾ ಈಗ ಸದ್ಯಕ್ಕ
ಅನುಲಾ ಏನಾರ ಕೇಳ್ತೀನಿ ನಿನಗ್ ಎಷ್ಟ ಮಿಕ್ಕ್ಯದತ್ ನನಗ್ ಇಲ್ಲೇ ಗೊತ್ತಾತ
ಹ್ಮ ಕರಲಿ
ಹ್ಮ್
ಮುಗದೇದ ಕತಿ
ನಂದ
ಹ್ಮ್ ಹ್ಮ್
ಹ್ಮ್
ಒಂದ್ ದಿನಕ್ಕೆ ಈಗ ಆಲ್ರೆಡಿ ನಾವವು ಒಂದ್ ಎಂಟು ಕಾಲ್ ಮಾತಾಡಿದೀವಲ್ಲಾ
ಹಾ ಕತನೆ ಬಸೆ
ಹ್ಮ್ ಅದ್ಕ್ಕೆ ಹೆಂಗ ಬತತಮಗ
ಎವಾ ಹಾ ಕುತರವ ಆಗ ಹತ್ ಹನ್ನೆರಡು ಇಪ್ಪತ್ತ ಆಯ್ತಾ ಕಂಟಿನ್ಯೂ ಮಾತಾಡಿ ಮಾತಾಡಿ ಇಲೇಪಾ ನ ನಿದ್ದೆ ಟೈಮನ ಎಡ್ ರಡಿನ ಮೂರೇನ ನಂದು ನಿದ್ದಿ.
ಹೌದಾ.
ಹ್ಮ್
ಹ್ಮ್ ಹ್ಮ್
ಮತ್ತ.
ಹಅಅ
ಇಡ್ಡಿ ಮಯಾನಜ ಐತೆನ.
ಆ
ಮಯೋನೀಜ್.
ನಮ ಮನ್ಯಾಗ.
ಹ್ಮ್
ಇಲ್ಲಪ್ಪ ಮನೆಯಾಗಿ ಎದಕ್ಕೆ ಮಯನೀಜ್ ಇಟಕೊಳ್ಳೋಣ.
ಹ್ಮ್ ಇತ್ತಂದ್ರ ನಾಳ ಏನ್ ಮಾಡ ಕುರ್ಕುರೆ ಚಿಪ್ಸ್ ನಿನ್ಗೆ ಯಾವ್ ಯಾವ್ದ ಇಷ್ಟ್. ಅವು ತಗೊಂಬಾ. ಮಯಾನೀಸ್ ಒಂದ್ ಸ್ವಲ್ಪೆ ಅರ್ಗ್ಯಾನ ಇತ್ತು ಅಂದ್ರಾ, ಆರ್ಗ್ಯಾನೋ ಇತ್ತು ಅಂದ್ರ ಆರ್ಗ್ಯಾನೋ ಹಾಕು ಇಲ್ಲಿಕಂದ್ರೆ ಬರೇ ಮಯಾನೀಸ್ ಉಪ್ಪ. ಹಾಕ್ ಸ್ವಲ್ಪ. ಇಷ್ಟ ಮಸ್ತ್ ಅಕ್ಕೈತಿ ಅವೆಲ್ಲಾ ಪುಡಿ ಪುಡಿ ಮಾಡಿ ಹಾಕಿದ್ರ. ಭಾರಿ ಮಸ್ತ್ ಹ
ಅ ಹ ಹ್ಮ್ ಹ್ಮ್ ಹ್ಮ್ ಹ್ಮ್ ಮಾಡ್ತೆನ ತಡಿ.
ಮಾಡ್ ನೋಡು
ಹ್ಮ
ಹ್ಮ
ಐ ವಿಲ್ ಟ್ರೈ ಆ್ಯಂಡ್ ಸೀ ಯು.
ಟ್ರೈ ಟ್ರೈ.
ಎಸ್
ಮತ್ತ
ಮತ್ತಅ. ಎನ್ ಹೇಳ್ಬೇಕಲೆ.
ಏನ್ ಹೇಳಬೇಕ. ನೀನ ಕೇಳ ಹೇಳ್ತೇನೆ.
ಹೇ ಆಯ್ತ್ ತಗೊಳೆ. ಬಾಯ್
ಬಾಯ್ ಬಾಯ್ ಬಾಯ್ ಗುಡ್ ನೈಟ್.
ಹಾ ಗುಡ್ ನೈಟ್. ಎಷ್ಟ ಆಗಿರ್ತಾವೆ ಹೇಳ್ತೇನ್ ತಗೊ ನಿಂಗೆ ಮಸಜ್ ಮಾಡ್ತೇನೆ.
ಈಗ ಮೆಸೇಜ್ ಹಾಕು.
ಆಯ್ತಾ ಅಯ್ತು.
ಅದಾವ ಹಾಕು.
ಹ್ಮ ಸರಿ. ಹ್ಮ್